ಹಲೋ
ಏನ ಮಾಡಕ ಬಂತೀರಿ.
ಶಿ ಊಟ ಆದ್ರ.
ರಿಂದ್ರ
ಆದ್ ನೋಡ್ರಿ.
ಅರಾಮನೃ
ಆರಾಮ್ ನೋರಿ ನೀವ್ ಆರಾಮ್ರೀ.
ನಾವನ ಆರಾಮ್ರ.
ಎ ಎಲ್ಲಿರಿ
ಹಿಂದೆ ಅದುರಿ ಮನೆ ಬಲಿ
ಹೌದ್ರಿ.
ನೀವೆಲ್ಲರಿ
ಹಾ ಇತ ಶಾಪುರಕ ಹೊಂಟೀದ್ದೂರಿ ಗಾಡಿ ತಗೊಂಡ ಹೆಂಗೈತ್ರಿ ಮೋರಮ್ಮ ಬ ನೀಮ್ಮ ಊರಾಗ
ಚಲೋ ಆಯ್ತ್ರಿ ನಿಮ್ಮ ಊರಾಗ್ರಿ
ಹಾ ನಮ್ಮೂರಗನ್ ಚಛಲೋ ಅನ್ನೋದು
ನಮ್ಮರಂಗ ಚಲೋ ಇದಐತಾರೆ
ಹಲೋ ರೀ
ಹ ರ
ಹೇಳ್ರೀ ಏ ಇಲ್ರೀ ಇ ಗಾಡಿ ಮೇಾಲ ಹೊಂಟಿದವಲ್ರಿ ಕೇಳಲ್ರಿ
ಶಹಪುರ್ ಯಾಕೆ ರೀ ಈಗ
ಕೆಲ್ಸ ಇತ್ತ ಹೊಂಟಿದ್ದೀರಿ ಮಳೆ ಬಾಲ್ನರ ನಿಮ್ ಕಡೆಗೆ
ಇಲ್ರರಿ ಮಳ ಇಲ್ರರಿ ಅಡ ಸೂಪರಿ ಹೊಂಟದ್ರಿ ಜುಟಿ ಜುಟಿ
ನಿನ್ನೆ ಎಡ್ ಸಲ ಬಂದ್ರೆ ನಮ್ ಕಡೆ
ಬಂದ್ರಿ ವಜ್ಜಾ ಇದ ಸ್ವಲ್ಪ ಬಂದ್ರಿ ಆಯ್ತ ಆಯ್ತ್ ನಮ್ಮೂರು ಕಡೆ ಎಲ್ಲಿ ನೋಡ್ರಿ ಅಡ ಸ್ವಲ್ಪ ಬಂದ್ರರಿ
ಹೌದ್ರೆ ಮಳೆ ಜಿಗ್ಗೆ ಬಂದ್ರಿ ಈ ಕಡೆ ಹ ಏನ ನಿಮ್ ದೋ ನಿಮ್ ದೋಸ್ತರು ಬಂದಿರಲ್ರು ಒದ್ರ ಬೆಂಗ್ಗಳೂರಿಗೆ
ಹಾ ಮೂ ಒತ್ತವರ್ರಿ ನಾಳೆಗೆ
ನಾಳೆ ಗೊತ್ತು
ಹಾ ರೀ
ಹೌ ರಿ
ನಾಳಗ್ ಹ ಓತ್ನಿ ಅಂತ ಹೇಳಾರ ನಾಳಗ ನೀಏನ್ ಮಾಡ್ತಾರನ್ರ
ಹೌದ್ರಿ ಅದಕ್ಕ ಕೇಳಿದ್ದರೆ ಇಏನ ಬಂದಾರ ಹೋಗ್ಯಾರ ಏನಿಲ್ಲಾ ಅಂತ
ತರಿ
ನಾಳೆ ಗಿರಿ ಹೌದ್ರಿ
ಹ
ಹ್ಮ್ ಹ್ಮ್ ನಮ್ದ ನಲ್ ನೋಡ್ರಿ ಹೇಳ್ಬೇಕ
ಹ್ಮ್ ಹ್ಮ್ ನಮ್ಮನೆಲ್ಲೋ ಕುಂತೀವಿ ಮ್ಯಾಗ ಮ್ಯಾಗ ನೀರ್ ಹಾಕ್ಬೇಕ್ರೀ ಈಗ
ಏನ್ ಛತ್ತ ಆಕಿರೇನ್ರಿ
ತಾಯಕ ಅವ್ರ ನೀರು ಆಗಬೇಕ ಮೇಲೆ
ಹ್ಮ್ ಹ್ಮ್ ಪ್ಲಾಸ್ಟರ್ ಏನ ಇ ಕೊಡ್ ದಿರಲ್ರಿ ಕೊಟ್ರಿ
ಹಾ ಕೊಟ್ಟೆವಲ್ರಿ
ಎಷ್ಟಕ್ ಮುಂಗದ್ರ
ಐವತ್ತಾಯಿದುರಿ
ಐವತ್ತೈದ್ರ
ಹಂದ್ರಿ
ಐವತ್ತೈದು ಸಾವಿರ ಏನ್ರೀ
ಹಾ ಐವತ್ತೈದ್ ಸಾವಿರ
ಹಾ ಹಾ್
ಹ್ಮ ತ ಹ್ಮ್.
ಅಲ್ಲ ಐವತ್ತೈದ್ ಸಾವಿರ ಕೊಟ್ರಲ್ರಿ ಅವೆಲ್ಲಾ ಇದು. ಹ ಒಗಿ ಗಿಂಡಿ ಅದ ಅಂತಾರಲ್.
ಹಾಗಂಡಿ ಕುಂಬೇರ್ರೆ. ಎಲ್ಲ ಕುಂಬೆ ಡಿಜೆನ ಅವೆಲ್ಲಸ ಅವ್ರ ಕಡೆಗಾರಿ.
ಹೌದ್ರಿ
ಅವ್ರೇ ಮಾಡಿಕೊಡ್ತಾರ ಹಾ.
ನ್ಯ ಇದೆ ರಿ
ಎಂಡ್ರಿ.
ಈಗ ನಾ ಶಾಪರ್ಕೊಂಡಿದ್ರೆ ಅಲ್ಲಿ ಮಳೆ ಬರಕುತ್ತೆ ಅದಕ್ಕೆಳ್ರಿ
ಹ್ಮ್, ಹೇಳ್ತಿಕೊಟ್ಟವರಿ, ಸ್ವಲ್ಪ ಹುಸುಗ ಹಳ್ಬೇಕ್ರಿ? ..
ಹ್ಮ, ಉಸುಗೇ, ಎಷ್ಟು, ಗಾಡಿ, ತರುಶುಬೇಕುವಂತೂದೀರಿ. .. ಎಷ್ಟು, ಗಾಡಿ, ತರುಷುಬೇಕುಕುಂತೂರಿ, ಹೊಸಗ್. ...
ಎರಡ್, ಗಾಡಿ ಬೇಕ್ರಿ! ಸಂತಪರ್ಬೇಕ್ರಿ? ಎರಡು. ...
ಎರಡ್, ಗಾಡ್ರಿ! ಹೊಸುಗೆ, ಹೆಂಗ್ ಗಾಡಿ ಆಗ್ತಾರೆ? .. ನಿಮ್ಮರಾಗಿ! ..
ಆರವರೆ, ಅಂತಾರೀ, ನಾನು, ಹೆಂಗ ಅದೇನ್ರಿನ? ...
ಆರವರೆ, ಸಾವಿರ ರೀ! ...
ಕೆರಟುಪಲ್ಲೂ. ....
ಗ್ಯಾಸ್, ಗಾಡಿ ಹಾಕೇನ್ರಿ, ಹಂಗುಅಕೋನೂರಿ. ..
ಅವಾ, ಆರವರೆ ಸಾವಿರ ಅಕಾನ್ಡ್ಯೂಡಿವಿರಿ. ....
ಆರೂವರೆ, ಸಾವಿರ ರೀ! ..
ಹ, ರಿ. .... ಎರಡು, ಟಿಪಾರ, ಅಕೊಂಡುಇಧಿವಿರಿ ಎರಡು ಟಿಪ್ಪರ, ಒಂದುತಿಪೇರ್,, ಉಸಗು, ಅಕೊಂಡುವರಿ. ..
ಹಾ, ರೀ, ಹ ಈಗ ಚತ್ತಗೆ ಕಂಕರ್, ಎಸ್ಟು, ಹೇಳೋರೇ, ನಿನ್ಗೆ. ... ಮನೆಗೆ? ....
ಚೆತ್ತಿಗೆ, ಒಂದು, ಎರಡು ಗಾಡಿ, ಮ್ಯಾಗ ಮೈಗ, ಮದುವೆಮಾಡು. ..
ಎರಡ್, ಗಾಡಿ, ಮ್ಯಾಗ ಹೋಗ್ಯವ್ರಿ! ಅದ ಹೆಂಗ ಟ್ರಿಪ್, ಕೊಟ್ರೀ ಕಂಕ. ...
ಕಂಕರ, ತುಂಬಾಗ, ಎರ್ನೂರ! ಮುನ್ನೂರ್ ತೊಗೊಂಡಾರೀ, ಅವ್ರ. ...
ಹಾ, ರೀ. ..
ಅಲ್ಲಿ, ಒಂದು, ಎರಡು, ಸಾವಿರ ಮೂರು ಸಾವಿರ, ತಗೊಂಡವರುರಿ, ಕಂಕ. ...
ಎರಡ್, ಸಾವಿರ, ಮೂರ್ ಸಾವಿರೀ? ..
ಹಾ, ರೀ, ಕಂಕತ ಅವ್ರಗ್ರ! ರೊಕ್ಕ ಕೊಟ್. ... ಗೊತ್ತಲ್ರಿ, ನಮ್, ನ, ನಮ್ಮ, ಅಣ್ಣ, ಹೋಗಿದ್ದಾರಿ. ..
ಹಾ, ಹಾ, ಅದಕ್ಕೆ ಕೇಳಿದರಿ. ... ಇಲ್ಲಿ, ಮ, ಹ, ಹಾ, ಮನ್ಗಿರ ಹೊರಗಿರಾ? ...
ಇ, ಹೊರಕ್, ಕುಂತಿವಿರಿ, ಹೊರಕ್, ಬಾಂಧ್ಯವುರಿ. .
ಎಷ್ಟು ಎರಡುಗೆ, ಛತ್ತಗೆ ಎರಡ್ ಗಾಡಿ ಹೋಗ್ಯಏನ್ರಿ, ಅಂದ್ರ ಕಾಣುಕೇ? ... ಹೌದ್ರಿ! ಆಮೇಲೆ ಇದು, ಹುಸುಗೆ ಎಷ್ಟು ಹಾಕ್ಯಾರ, ಹುಸುಗೆ ಎಷ್ಟು ಗಾಡಿ ಹೋಗದೇ? ..
ಉಸೀರ್, ಎರಡು, ಗಾಡಿ ಒಗೂಧುಮೇಲೈ, ಅಗಾಧಾರಿ ..
ಎರಡ್, ಗಾಡಿ ಉಸುಗು, ಎರಡ್ ಗಾಡಿ, ಕಂಕರ ಅದನ್ರರಿ. ..
ಹಾ. ...
ಹಂಗೇನು, ಅಕೂತಿರಿ, ಚಕ ಮಾಡುಧುಮೇಲೈ. ..
ನಿಂದು, ಉಸ್ಹು, ಮೊದಲು, ಒಂದ್, ಇಟ್ಟ ಇತ್ರಿ ಇನ್ನೊಂದ್, ಗಾಡಿ ಆಟ್ಟ. .. ಇನ್ನು, ಎರಡ್ ಗಾಡಿ ತರಿಸಿದೀವ್ರೀ? ..
ಆಮ್ಯಾಲ, ಎರಡ್ ಗಾಡಿ ಎಟದೇನ್ರಿ? .. ...
ಇನ್ನೇನು, ಒಂದ್ ಸ್ವಲ್ಪ್! ಉಳಿದುರಿ, ಮೂರ್ ಗಾಡಿಯಾಗ. .. ಹಾ, ಪ್ಲಾಸ್ಟಿಕ್, ಬೇಕರಿ ಈಗ? ...
ಹ್ಮ, ಎಲ್ಲಾ ಪೂರಾ! ಹೆಂಗ್ಲಾರ ಹಾಕಿ ಹಾಕಿರನ್, ಚೆಕ್, ಏನಾ? ... ಇದ, ಹಾಕಿರಿ. ...
ಇಲ್ರಿ, ಯಂಗರ ಯಾಕ, ಹಾಕಿರಿ! ..
ಹೌದುರಿ? ..
ಆ. ರಿ. ...
ಅದ್ಕಕೆ, ಕೇಳಿದರಿ, ಯಾಕಛತ್ತತ್, ಹಾಕಿರ ನಿಂಗ್ಲ ...
ಇಲ್ರರಿ, ಏಕಚಛತ್ ಹಾಕ ಬಂದಿವ! ಮತ್ತೆ ನಮ್ಮ್ ಮಾಮಾರ್ ಬ್ಯಾಡ ಅಂದರಿ. ..
ಹ್ಮ್, ಹ್ಮ್, ಹ್ಮ್. ... ನಿಮ್ಮ, ಮವಾವರು, ನಿಮ್ಮ ಮಾಮಾರ ಬಂದಿದ್ರ ಏನ್, ಊರಿಗೇನು? .. ಶತಾಕ, ದಿನ ಅವ್ರ! ಫೋನ್ಯಾಗ ಹೇಳು. ...
ಮುಂದೆ ಬಂದಿಡೆರ್ರಿ! .. ಒಂದ್ಜನ ಇದ್ದ್ರ ಅವ್ರ ಕೆಲ್ಸ ಅಂತೇಳ. ಹನ್ನನೆ ಎದು ಬ
ಚತ್ತಾಕದೇನ ಇದ್ರ ಅನ್ ಇಲ್ಲೇ ನಿಮ್ ಮಾರ.
ಹಾ ಇಲ್ಲಿ ಅಲ್ಲ. ಹಾ ಮಜನ ಎದ್ದಿಗೆಸಿವಾದರಿ.
ಹ್ಮ ಇದು ಪ್ಲಾಸ್ಟ್ರ ಯಾವಾಗ್ ಮಾಡ್ತನ ಅಂತಾರೀ ಅವರು. ಅಬ್ಬಾ ಅಬ್ಬ ಏನ ಎಷ್ಟತದೆ ನದು.
ಇವತ್ತೊಂದ ಆದ್ರಿ ನಾ ನಾಳಗ್ ಬರ್ತಾರ ನಾಡಗ್ ಬರ್ತಾರ ನಮ್ ಹುಸಿಗಿಲ್ಲ ಅಲ್ರರಿ. ಹಸಿಗಿತ್ತ ಅಂದ್ರೆ ನಾಳಗ್ ಬರ್ತಿದ್ರ ಅವರು.
ಹಾ ಹಾ.
ಸಿ ಎಲ್ಲ ಒ ಎಡು ಜನ ಹೋದ್ರಿ ಬಂದ.
ಏಳ್ಬೇಕಕ್ರೆ ಉಸುಗ್ ತರ್ಸಬೇಕಕ್ರ ಒಂದ್ ಎಡು ಗಾಡಿ.
ಅದೇ ಹಸು ಬ್ರೀ ನಂಬ ಬಾರ್ ಇಲ್ರೀ ನಮ್ಮೇಲಿ ಯಾರ್ ಬ ನಾ ಕೇಳಿ ಅಸುಬಕ್ ಇ.
ಅದಕ್ಕೆ ಮತ್ತೆ ಉಸ. ತರಿಸಸಿ ಅ್ರ ಕೆಲಸ ಚ ಆಗ್ಬಿಡತ್ತೆ.
ಹಾ ತರ್ಸು ಬಕ ರರಿತ ಚೈಮ ತರ್ಸ ಬಕ ಪ.
ಎ ಮಾಡ್ರಿ ಮೊದ್ಲು ಮತ್ತೆ ಅವ ಗಾಡಿ ತರ್ಸಿರಲ್ರರಿ ಅವ್ರ ನಂಬರ್ ಇಲ್ಲನ್ರರಿ ಮೊದ್ಲು.
ಏನ್ರ ಅವ್ರ ಅವ್ರ ತರ್ಸಿದ ಯಕಬಾನ.
ಹಾ ಹಾ ಹ್ಮ ಸೆಂಟ್ರಿಂಗ್ ಗೋಡ್ಯಾರ. ಹೌದ ಯಾರ ದೌಲ್ಸ ಪರ್ನಚರ್ ಅನ್ರರಿ.
ಲ್ ಸಾಹಬ ಅವರ ಹಚ್ಚಿಲ್ರಿ ಮಕಾಂದಾರ ಅನ್ರಿ.
ಇಲ್ಲ ಏನೋ ದೇವ್ರಗ ಹೋಗಿ ಬಂದ ಸುಸ್ತಾಾರನ್.
ಹ್ಮ ದೇವ್ರ ಗಗ್ ಬಂದಾರೀ ಸುಸ್ತದ ಮಕ್ಕಾಂದ್ರ ಗುಡಿಯಸುರ್ ಗುಡ.
ಹೌದಾ ಮೋರ ಮಂಗ್ ಚಲೋಯತರಿ ನಿಮ್ ಕಡೆಗೆ.
ಹಾ ಚಲೋ ಆಯ್ತ್ರಿ.
ಹ್ಮ್ ನಮ್ ಕಡೆಗನ್ ನಮ್ ಕಡೆಗನ್ ಚಛಲೋ ಏ ನೋಡ್ರಿ. ಹೋಗಿ ಬ ದವರು ಚಂದ ಚಲ ಇ.
ನ ಜಗ ಪಗಳ ಅಲ್ರರಿ.
ಏನ್ ಜಗಳಪ್ಪು ಆಡಲ್ ಏನ್ ಚಂದಾತ್ ಮರಮ ಎಲ್ಲ ಊರು. ಊರ್ ಮಂದಿ ಒಗ್ಗಟ್ಟಾಗಿ ಚೆಂದ ಮಾಡ್ತಾರ.
ಹೌದೌದ ರೀ ನಮ್ಮರಾಗ ನಿಂದಿ ವಾರ ಜಗಳ ಪಗಳ ಚಂದ ಆಗ್ಯದ.
ಹಾ ಎಲ್ಲಿ ಮನೆ ಬೆಲ್ಲ ಇರ ಅಂದ ಹೊರಗೆ ಅಂಗಡಿ ಬೆಲ್ಲ ಇದೆ.
ಇಲ್ಲ ವರಗೆವರ ವರ ಕುಡಿಬಾಲಿ ಬನ್ನಿವರ ಹ.
ಮತ್ತೆ ಪೂರ್ಣ ಹಚ್ಚಿದ್ರಾಯಏನ್ ಮಾಡಿದ ನಾಗನ.
ನಾಗಣ್ಣ ಅವ್ರ ನಚ್ಚಲ್ರಿ ಪೋನ್ ನಿನ್ನೆ ಹಚ್ಚಿದ್ರರಿ. ಹ್ಮ್ ಅಚ್ಚಲ್ರೀ ಅವ್ನೊನ್ ಕೆಲ್ಸಜಿ.
ಹೌದೌದ್ರೀ ಅವರು ಹೊಲ ಮನೆ ಕೆಲ್ಸಕ್ಕೆ ಹತ.
ಹ್ಮ್ ಬರಿ ಎತ್ಗ ನೀ ನೀರ್ ಕುೂಡ್ಸಾವ ಅವು ಕುೂಡ್ಸಾವ ಅಂತಾರ.
ಹ ಮತ್ತೆ ಯಾಕಂದ್ರೆ ಎರ ಮೂರ್ ಎತ್ತ ಅವ್ರಿ ದನ ಅವ್ರು.
ಹಾ ರ ವಾಲ
ಅಲ್ಲೇ ಅವರು ಎತ್ತೇನ ಹೊಲ್ದ ಕಡ್ತಾರ ಏನ್ ಇಲ್ಲೇ ಮನತ್ತ
ಇಲ್ಲಿ ಸ ಸದ್ದವಾಡದ್ರ ದೊಡ್ಡ ಆಗ
ಹೌದೀ ಅದಕ್ಕೆ ಕೇಳಿದಾರೆ ಎಲ್ಲ ಮನೆಗನ ತರ್ತಾರನಂತ ಕೇಳಿದಾರೆ
ಹೇಳಲ್ ಏನಯ್ಕ್ಯಾರೀ ಅಲ್ಲಿ ಬರ್ತಾರ
ಹಾ ನ್ ಊಟ ಆದ್ರೆ ನ ಬಂದ ನಾಷ್ಟ ನೋಡ್ರ ಒಗ್ಗಡೆ ಮಾಡಿದಾರ
ಹಾ ಹಾ
ನಾಷ್ಟರಿ ಹೋಗ್ಕ್ ರೀ ನಾಳೆ ಕೆಲ್ಸಕ್ ನಾವ್ ಇಷ್ಟು ದಿನ ಮನಯಾಗರಿ ಎರಡ್ ಮೂರ್ ದಿನ ಹಬ್ಬ ಮಾಡಿವಿ ಇವತ್ತೊಂದ ದಿನ ಹಬ್ಬ ಇವಾಗ ಲಾಸ್ಟ್ ಆದ್ರ ನಳಗ್ ಹೋಗಬೇಕ ರೀ ಕಲ್ಸಕ್ಕೆ
ಹೌದ ನನ್ ಒಂದ್ ಕಡೆಗ್ ಹೋಗಿ ಬರ ಅ ತಾನಕ್ ಅಂತ್ರಿ ಬರವಲ್ಲರ ನಾಪಾನ
ಮಲ್ದ ಕಡೆಗೆ ಮತ್ತೆ ಮಳೆ ಆ
ರ ಆಗಲ್ನೋಡ್ಬೇಕ್ರಿ ಸ್ವಲ್ ತೂಪರಿ ಬಂದ ಹೆಂಗ ಹೆಂಗ ಎಲ್ಲ ನೋಡ್ಬೇಕು ಹಾ ಅ ನಾಟ ಆ ಮಾಡ ಹನ್ ಮಾಡಬೇಕ ಅಂತಾರೆ
ಹೌದ್ರಿ ನಾ ನೋಡ್ಬಾರ್ರಿ ಹೋಗಿ ಗಾಡಿ ತಗೊಂಡು ಹೋಗಿ ನೋಡ್
ಅದೇ ಹ್ಂತ್ನ್ ಏ ಎತ್ ನೀರ್ ಕುಡಸ್ತನ್ ಕಸ ದಬತ್ ನನಕ ಕುಂತನ್ನಾಗಣ
ಹೌದ್ರ ಮತ್ತೆ ಅವ್ರ್ದನ್ ಕೆಲ್ಸ ಅದಲ್ ಎಲ್ಲತ್ ಮಾಡ್ಕಬ ಕಲ ಮಾಡ್ಕೊಂಡು ಬರ್ತಾರ್ದ ಅವ್ರು
ಹ್ರೀ ಮುಂಜಾನ ನೋಡ್ರ ಶಾಪ ಕುಂಬಬೇಕಂದಾರ ದೋಖಾನಿಗೆ ಹ್ಮ ಒಲ್ಯ ಅಂದಾರೀಈಗ ಹೋಗಂರಿ ದೋಖಾನಿಗೆ
ಹಾ ಹ್ಮ್ ದವಾಖಾನಗ ಯಾಕಂಟಯ
ಹ್ಮ ತೌಕೊಂಡನ್ ಬಿಟ್ಟಿದ್ರಿ ಆರಾಮಲ್ಲ ತೋಷ ಬರಕ
ಹ್ಮ ಹಾ ಆತೆಗೆ ಅವ್ರಿಗೆ ಆರಾಮಲ್ಲ ಅಂತ ಅತ್ ಬರಗೆಯ ಅಂದ ಅ ಈಗ ನೀವು ಹೊಲಕ್ಕ ಹೋಗಿ ಬರ್ರೀರೇನ್ರೀ ಇ
ಹ್ಮ ಒ ರೂಪಾಯಿ ಬರಾಮ ಅಂತತ್ ಹೇಳನ್ ನಾನ್ ಏ ಮಾತ ನೋಡ್ರಿ ನಾ
ನೋಡ್ರಿ ನಮ್ ಕಗ್ ನಿಮ್ ಕಡೆಗ್ ಮಳೆ ಇಲ್ಲಾನ್ರಿ
ಮಲ್ರಿ ಆಟಿ ಅನಯ ಅನ್ಯ ಆದ್ರಿ ಪೂರ್ ವಜ್ಜಲ್ರರಿ
ಹ ಎಲ್ಲಾ ನಮ್ ಕಡಗ್ ಚೊಲೋನನೆ ಬರಕ್ ಕುಂತರ
ನಮ್ ಕಡೆ ಇಲ್ಲ ನೋಡ್ರಿ ಕಾಸಾನ ಕಾಡೀ ಮಳೆ
ಅಳ್ಸಕ ನಾವ್ ಕೈಯ್ಯಗದನ್ರೀ ಶಿವನ್ ಕೈಯ್ಯಗಾದ
ಬರೀ ಬಂದಿ ನಾವು ಊಗ್ ಬಂದ ಅವ್ರ ಬರ್ತ್ತ
ಇಲ್ರರಿ ಊರಿಗೆಲ್ಲಾ ಬರೋದ ಆಗಲ್ರರಿ ಈ ಸದ್ದ ಕೆಲ್ಸ ನಡ್ದಾರ ಇಷ್ಟ ದಿನ ಮನೆಗೆ ಹಬ್ಬದಾಗ
ಆದ್ರ ಮುಂಜೆನ ಬ ಚೆಡಿ ಹವಕ್ ಕುಂತೀರ ಅಂತ
ಆಗಲ್ರಿ ಬರದ ಈಗಲ್ಲಾ ಕೆಲ್ಸ ಅವ್ರಿ ಇಷ್ಟ ದಿನ ಮನ್ಯಾಗ ಇವಲ್ರಿ
ಹಾ ಹಾ ರ
ಅದ್ರ ಸಲಕ ಈಗ ನಾಳೆಸಿ ಕೆಲ್ಸ ಬಾಕ್ ಕಟ್ತಾರಲ್ರಿ ನಮ್ಮ
ಹೌದ
ಮೂರ್ ದಿನತ್ ಕಾರ್ಯತನ ಕೆಲ್ಸ ಮಾಡ್ಬಾರ್ದ ಅಂತಾರ ಇಲ್ಲಿ ನೋಡಿದ್ರೆ ಕೆಲ್ಸ ಚಾ ಮಾಡ್ತಾರ
ಹ್ಮ್ ಹ್ಮ್ ಮತ್ತೆ ಯಾವ ಊಗ್ ಓ್ನಂತ ಅಂದ್ರ ಅಲ್ರಿ ನೀವನ್ ಕೆಲ್ಸಕ್ಕೆ
ಯಾರ ನಾರ ಅದ ನಮ್ ತಮ್ಮರ್ ಕರಕ ಕುಂತಾರ ಜವ್ರಗ ಅಂರಿ ಗಾಡಿ
ಹ ಹಾ
ಹೋಗಬಕ್ಂತ ಮಾಡಿದ್ದೀರಿ ಏನೇನ್ ಆಗ್ತನ್ರಿ ಇನ್ನ ಸಂಜೆ ಮಾಡಿ ಯಳ್ನಕಿದಿರಿ ಹಾ
ಮೆಂಟ್ ಎಷ್ಟ ಅತ್ರ ಇಲ್ಲಿ ನಮ್ಗ
ನಾಪೇಮೆಂಟ್ ನೋಡ್ರಿ ಒಂದ್ನಕ್ ಐನೂರು ರೂಪಾಯಿ ಕೊಡ್ತಾರಂರಿ ಮುಂಜಾನೆ ಒಂಬತ್ತರಲಸಿ ಆರ್ತನರ ಏನ್ ಮಾಡ್ತರಿ ಅದೇ ಏನ ಕಾಂಕ್ರೀಟ್ ಕೆಲ್ಸ ಮಾಡದತ್ರಿ ಕರ ಕುಂತಾರ ಬಾ ಅಂತ ಹೇಳಿ
ಹ್ಮ ಹಾ ರ
ಕೆಲ್ಸನ ಬಂದಾಗ್ಯವ್ರೀ ಎಲ್ಲಾ ಸೆವು ನಡ್ಯವಲ್ರೀ
ಹೌದೌದದು ಈ ಗಾಯತ್ದ ಮಳೆ ಆರ
ಪೋನಾ ಹಚ್ಚಕುಂತರ ರಿ ಹಚ್ತೇನ ನಿಮಗ ಅಮೇಲ್.
ಆ ರಿ ಸರಿ.